ಹ್ಮ್ ಆರಾಮ್ ನ ನೀ ಆರಾಮ ಇಡಿಯ.
ನಾನ್ ಆರಾಮ್ ಇದೀನಿಅಣ್ಣ. ಬ ಊಟ ಆಯ್ತ ನೋಣ ನಿಮ್ದು.
ನಮ್ಮದು ಆಯಿತು ಊಟ ಮತ್ತೆ ಎನ್ ಸಮಾಚಾರ ಎಲ್ಲಾ ಊಟ ಮಾಡಿ ಹೊರಗ್ ತಿರ್ಗಾಡ್ತಾ ಊಟ ಮಾಡಿದ್ದ್ಯಾ ಊಟ ಮಾಡಿ ಒರಗ ತೀರ್ಘಡ್ತಿದಾಳೆ ಇಲ್ಲಿ
ಹೋಣ ಏನ್ ಊರಲ್ಲಿದ್ಯಾ
ಹಾ ಇಲ್ಲ ಇಲ್ಲ ರಲ್ಲ ಇಲ್ಲ ಇಲ್ಲ ಹಾಸ್ಟಲ್ ಇದೆ
ಹಾ ಹಾ
ಹ್ಮ್ ಚಿಕನ್ ಇತ್ತಲ್ಲ ಹಾಸ್ಟಲ್ ಅಧಿನೈದು ತಾರೀಕು
ಚಿಕನ್ ಮಾಡಿದ್ರೆ ಹಣ ಆಯ್ತಾ.
ಹ್ಮ್ ಚಿಕನ್ ಮಾಡಿದ್ರಿ
ಹಾ ಎಷ್ಟ ಎಷ್ಟ್ ಸರ್ತಿ ಆಕ್ತಾರಣ.. ಬಂತಂಗದ
ಹ್ಮ್ ಒಂದ್ ತಿಂಾಗ ಟೋಟಲ್ ಎಡ್ ಸದ ಆಾಕ್ತಾರ ಒಂದೇ ತ ಒಂದೇ ತಾರೀಕು ಒ ಸುತ್ತಿ ಹದಿನೈದು ತಾರೀಕುಂದ ಸುತ್ತತಾಗ್ತು
ಹ್ಮ ಪಕ್ಷಾನ
ಹಾ ಅಪಿಕ್ಸು ೇರಿ ರೋಟನು ವಾರದ ಒಂದೊಂದ್ ಸತಿ ಇಸ್ಬೇಟ್ಟ ಹಕ್ತಾರೆ ಒಂದ್ ಸತಿ ಹೊರ್ಗಿಂದ ಒಂದ್ಸತಿ ಕೆಟ ಪಳಗಂದು
ಹ್ಮ ಹ ಹ
ಹ್ಮ್ ಹ್ಮ್ ಶುಕ್ರ ದಿನ ಆಗ್ತಾರ
ಹಾ
ತಗ್ಞಾರ ಅಷ್ಟಡಿ
ಈ ಚಲೋ ನೋಡದಣ್ಣ ಇವಾಗ ಇವಾಗ ಈಗ ಪಿ ಯು ಸಿ ಮುಗುದಣ್ಣ ಈಗ ಮತ್ತ ಬೇರೆ ಕಡೆ ಕಾಲೇಜ್ ನೋಡ
ಏನ್ ಬಿ ಎಸ್ ಮಾಡ್ತಾ ಬೇರೆದನ ಮಾಡ್ತಾ
ಹ ಬೇರೆ ಏನ್ ಮಾಡಬೇಕಕ್ಂತ ಮಾಡನಣ
ಹದ ಬೇರಿ ನಾವ ಒಂದು ಪ್ರಪಂಚ ಕೊಡ್ಸ್ ಮಾಡಿ
ಹಾ ಪ್ರೊಫಷನಲ್ ಮಾಡ್ತ
ಹ್ಮ್ ಹ್ಮ್ ಮತ್ತೆ ಸಿೀಟಿ ಬಿಡಿರ ಬರದಲ್ಲ
ನಣ ಈಗ ಕಾಲೇಜ್ ಇವತ್ತಲ್ಲ ನಾಳೆ ಆದದ್ರೆ ಬಿಡಿಸಂತ ಹೇಳೇಳಿದ್ರಣ್ಣ ನಾವವು ಅದಸಿಂದ ಅದ ಕಾಲೇಜ್ ಮತ್ತೆ ಕೌನ್ಸಿಲಿಂಗ್ ಬರ್ತಣ ಆಮೇಲೆ ನೋಡ್ಬೇಕು ನಾವ್ ಯಾವ್ಯಾವ ಊರ್ ನಾವ್ ಸೆಲೆಕ್ಟ್ ಮಾಡಿ ಹಾಕ್ಬೇಕಕ್ ಈ ಊರು
ಹ ಅಂದ್ರೆ ನೀ ಯಾಕೆ ಕೋರ್ಸ್ೋ ಹೊರಗ ಇರ್ತ ಆಲ್ರೆಡಿ ನೀ ತೊಂದಿದಿವಾಗ
ತಗೊಂಡಿಲ್ಲಣ್ಣ ಇನ್ನ ನಾವ್ ಕಾಲೇಜ್ ನೋ ನೋಡ್ತಿೀವಿ ಯಾವ ಚಲೋ ಇಂಜಿನಿಯರಿಂಗ್ ಮೇಾಲ ಅವು ಇವು ಮ್ಯಾಲ ಹೇಳ್ತಿವಿ ಅದ್ರ ಮ್ಯಾಲ ಹೋಗತ ಬಿ ಫಾರ್ಮಾ ಮಾಡಕ
ಬಿೀಫಫಾರ್ಮಾ
ಹ್ಮ್
ಅದ್ರಲ್ಲಿ ಏನ್ ಬರ್ತಾರೆ.
ಹ ಮೆಡಿಕಲ್ ಇದು ಮೆ ಚಂದ್ರ ತಲಣ ತಯಾರ ಆತವಣ ಅದು ಮತ್ತೆ ಅವ ಡ್ರಗ್ ಬಕ್ಸ್ ಅವು ಎಲ್ಲಾ ತಯಾರ ಆತ ನೋ
ಹ್ಮ್ ಹ್ಮ್
ಅದಲೇವ
ಹೌದತ್ತು ಅದನೇ ಮಾಡಿ ಯಾಕಂದ್ರೆ ಬಿಡಿಕೆ ಜಾಸ್ತಿ ಅದ ಅದಕ್ಕ
ಹಾ ಹೌದೋಣ ಈಗ
ಎಲ್ಲಾರು ಮಾಡ್ತಾರೆ ಇವಾಗ ಬೇರೆ ಅಗ್ರಿಕಲ್ಚರ್ ಹಾರ್ಟಿಕಲ್ಚರ್ ಬಿ ಹೆಚ್ ಎಮ್ ಎಸ್
ಅದಕ್ಕೆ ನಮ ನಮ್ಮ್ ಮನೇಲಿ ಎಲ್ಲಾರ ಅಗ್ರಿಕಲ್ಚರ್ ಮಾಡಂದ್ರಣ ನಾನ್ ಮತ್ತೇನ್ ಬ್ಯಾಡ ಅಂತೇಳಿ ನಾವ ಬಿಫಾರ್ಮಮ್ಮ
ಎಲ್ಲ ಅಗ್ರಿಕಲ್ಚರ್ ಮಾಡ್ದ ಎಲ್ಲ ಕಾಮನ್ ಆಗಿಬಿಟ್ಟದ ಇವಾಗ
ಅವಲಣ್ಣ ಸ್ವಲ್ಪ ರ್ಯಾಂಕ್ ಬಂತಂದ್ರ ಆಯ್ತ್ ಬರಿ ಆಗ್್ರಿ ಕಚರ ಅಂತ
ಹ್ಮ್ ಅದನ್ ಬಿಟ್ಟ ಬೇರೆ ಬೇರೆ ಕೋರ್ಸ್ ಪ್ರೊಫೆಷನಲ್ ಕೋರ್ಸ್ ಆರಾಮ್ ಲೈಫ್ೆಟ್ಲ್ ಆ ಆರಾಮ್ ಮಾಡಿದೆ
ಹ್ಮ ನಾಕು ವರ್ಷ ಇರ್ತಾನ ಈಗ ಯಾವ್ ಮಾಡ.
ಹ್ಮ್
ನಾಕು ವರ್ಷ ಆದ್ಮ್ರ ಮತ್ತೆ ಸರ್ಟಿಫಿಕೇಟ್ ಬಂತ ಅಂದ್ರೆ ನಾವ್ ಎಲ್ಲಾದ್ರೂ ಮಾಡ್ಬೋದು ಆದ್ರೆ ಅದು ಫುಲ್ ಗೌರ್ಮೆಂಟನ್ ಇರಲ್ಲಣ
ಹ್ಮ್
ಗೌರ್ಮೆಂಟ್ ಇರಲ್ಲ ನಾವೇ ಮತ್ತೆ ಅವರು ಕರಿತರೋಣ ಸರ್ಟಿಫಿಕೇಟ್ ಇತ್ತಂದ್ರೆ ಎಲ್ಲ ಅ್ರನ ದೊಡ್ ದೊಡ್ಡ ಮೆ ಮೆಡಿಸನ್ ತಯಾರತ ಅಲ್ಲಿನ ಕೆಲ್ಸ ಮಾಡ್ಬೋುದು ಮತ್ತೆ ಡ್ರಗ್ಸ್ ಅಲ್ಲಿ ಅವು ಎಲ್ಲಾ ಕೆಡಬವು
ಅದೇ ಮೆಡಿಕಲ್ ಇಂಟ್ರೆಸ್ಟ್ ಅಲಿ ಮಾಡ್ಬೋದು.
ಹಾ ಇಂಡಸ್ಟ್ರಿ ದೊಡ್ಡ ದೊಡ್ಡ ಇಂಡಸ್ಟ್ರಿ ಕಟ್ತಾರಣ ಅವ್ರರು
ಮತ್ತ ಸ್ಟಾರ್ಟಿಂಗ್ ಚಳಿಹಿರ್ತದೇನು
ಹ್ಮ್ ಅದು್ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ಸ್ ಆಯ್ತ ಅಂದ್ರೆ ಸ್ವಲ್ಪ ಅಮೌಂಟ್ ಜಾಸ್ತಿ ಜಾಸ್ತಿ ಇರ್ಸ್ತಾನೆ ಡ್ರಗ್ಸ್ ಇಂಡಸ್ಟ್ರಿ ಒಳ
ಅಂದ್ರ ಇವಾಗ ಅದ್ರ ನೀವು್ ಮಾಡ್ತಿಲ್ಲ ಕೋರ್ಸ್ ಅದ್ರ ಮೇಲೆ ಗೌರ್ಮೆಂಟ್ ಜಾಬ್ ಏನ್ ಕರಿಲ್ಲ
ಗೌರ್ಮೆಂಟ್ ಏನ್ ಇರಲ್ಲಣ
ಹ್ಮ್ ಹ್ಮ್ ಅದ ಎಷ್ಟು ಮಾಡ ಪ್ರವೇಟ್ ದಗ ಮಾಡಬೇಕು.
ಹಾ ಪ್ರೈವೇಟೇ ಮಾಡಕಣ ಮತ್ತೆ ಆದ್ರನು ಅದು ಏನಾದ್ರು ಮಾಡಿದ್ರ ಗೌರ್ಮೆಂಟ್ ಆಗುತ್ತ ಅಂತ ಹೇಳಿದ್ರಣ್ಣ
ಹ್ಮ್ ಹ್ಮ್ ಅದೇ ಗೌರ್ಮೆಂಟ್ ಅಥಾರಿಟೀಸ್ ಇರ್ತಲ್ಲ. ಕಂಪನಿಗಳು
ಹ್ಮ್
ಅಲ್ಲಿ ಇವು ಮೆಡಿಸನ್ ಈ ಗೌರ್ಮೆಂಟ್ ಹಾಸ್ಪಟಲ್ ಕ ಅವ ಬರ್ ತಲೋಣ ಅಂತಲ್ಲಿ ಅಲ್ಲಿ ಗೌರ್ಮೆಂಟ್ ಆಯ್ತ ಅಂದ್ರ ಆಗ್ತದ ಅನ್ಸ್ತಾನ
ಇಾಗ ಹಾಸ್ಪಟ್ಲ್ ಎಲ್ಲ ಸಪ್ಲೈ ಆಗತಲ್ಲಸ್ ಮಕ ಅ್ರ ಶಡಲ್ಲ ಸೊಲ ಅತ ಹ ಇವತ್ತು್ ಮೆಡಿಕಲ್ ಆಫೀಸರ್ ಆತಾರಲ್ಲ ಅದು ಅದೇ ಹೆಂಗ ಆದ್ರೆ ಅದನ್ನ ಆಗ್ಬೋದಣ ಬಿಫಾರ್್ಮೇಲೆ ಆಗ್ಬೋದಣ
ಹ್ಮ
ಹೂ ಹೂ ಹೂ ಹು ಅದೇ ತಿಂಗಳ ತಿಂಗಳ ಮೆಡಲ್ ಮೆಡಿಕಲ್ ಶ್ಟೋರ್ ಬರ್ತಾರೆ ಆಫೀಸರ್ ಗಳು ಅವರು ಟಮ ಬರ್ತವ್
ಹಾ ಅದು ಇದ್ರ ಮೇಲೆ ಬರ್ಸೋಣ ಬಿ ಫಾರ್ಮನ್ನು
ಹೌದತ್ತು ಚಲ ಕೋರ್ಸ್ ಮಾಡು
ಹ್ಮ
ಮತ್ತತ್ ಏನಡಲ್ಲ ಷಲ್ಲ ಚೆನ್ನಾಗಾದಾ ಹ ಮಳೆ ಪಳ ಹೆಂಗದ ಅ ಕಡೆ
ಮಾಡಿ ಇವನ್ ಮೂರ್ ನಕಕ್ ದಿನಯ್ತಾನ ನ್ ಮಾಡ ಅೆ ಮಳೆ ಅದ ಏನಿಲ್ಲ ಹಾ
ಹಾ ನಮ್ ಕಡೆ ಈ ಕಡೆ ನಿನ್ನೆ ಒಂದ್ಬಿಟ್ಟು ನಿನ್ನೆಂದ ದಿನಂದ್ಬಿಟ್ಟು ಮೊನ್ನೆ ಆಗ್ಯದ್ ಮಳೆ ಅಷ್ಟೇ ನಿನ್ನೆ ಏನಾಗಿಲ್ಲ
ಇವತ್ ಇವತ್ತೇನ್ ಬಂದಿಲ್ಲ
ಹಾ ಇವತ್ತೇಏನಿಲ್ಲ ಮಳೆ ಬರ ವಾತಾವರಣ ಏನಲ್ಲ ಇವತ್ತು
ಹಾ
ಹ್ಮ್ ಮೊದಲ ಚುಕ್ಕೆ ಕಾಣಕ್ಂತಾವ
ಹ ಹೊಲ ಅ ಎಲ್ಲ ಬಿ
ಹಾ ಎ ಎಲ್ಲ ಬಟ್ಟಿ ಎಲ್ಲ ಇತ್ತ ಇ ಹತ್ತಿ ಬಿಟ್ಟಿ
ಹಾ ಹಾ
ಹ್ಮ ಮಳೆ ಅದ ಕಿಸದ ಅಷ್ಟು
ಹಾ
ನಮ್ಮ ಕಡೆ ನೀರಾವರಿ ಏನಲ್ಲ ಬರ ಒಣಭ್ಯಾಸಾಯ
ಕೆನಲ್ ಅದು ಏನಿಲ್ಲ ಬಗ್ಲಾಗ
ಸಣ್ಣದ ಆಾ ಸಣ್ಣದ ಕಿನಾಲ ಆ ಸಣ್ಣದ ಇರ್ತಲ್ಲ ಹ ಟಂಕ್ ಮಟ ಇರ್ತವ ಪ್ರ
ಕೆನಲ್ ಗಳಿಗೆ
ಹಾ ನೀವು ನಮ್ಮ್ ಕಡೆ ಬ್ಯಾಸಿಯ ಪಡ್ತಾರ ಕರಳದ ನೀಸುತ್ತೆ ಏನ್ಬಿಟಲ್ಲ ಣ ೀ ಇದಲ್ಲ ನೀನು ಮ
ಎಲ್ಲಾರೂ ಹಸ್ಲ ಹಣ್ಣೋರು ಊಟ ಆದದಾನ
ಹ್ಮ್ ಎಲ್ಲಾರಯ ಅವ್ರ ಎಲ್ಲ ತಿಗಾಡ ಕುಂತಾರ ನಾನ್ ನೀನೇ ಪಫೋನ್ಸಿದಲ್ಲ.
ಹಾ
ಈ ನಾನ ಬಂದಿದ್ದಂತ ಮನ್ನಿ ಏನೋ ಬರಣ ಬೇಗನೆ ಹೋಗ್ಬಿಟ್ಟಿ ಇರ್ ಕಲೋ ನ.
ಹ ಬಂದಿರೋಣ್ಣ ನಮ್ಮ ಸ್ೊಪ ಒಂದಲ್ಲಿ ಕೆಲ್ಸ ಇು
ಹೌದಾ
ಹಾ
ಲ ಒಕ್ತ ಕೆಲಸ ನಚರ ಅಡ ತರ್ಪಕ
ಆಣ
ಕೆಲ್ಸ ಏನ್ ಜೋರ್ ನಡದರ್ಬೇಕು
ಹಾಣ್ಣ ಈಗ ಆದ್ರೆ ಸ್ವಲ್ಪ ಮಳೆನ ಆಗ್ಯದ ಮೊನ್ನೆ ಆಯ್ತ ಅದ್ರ ಅದು ಬಿತ್ತದ ನಡದಾಣ ಒಗ್ರಾಗ ನಾ ಬಂದವಿ.
ಹ್ಮ ಹಾ ಹೌದಾ ನಿಮ್ ಕಡೆ ಎಲ್ಲ ಇದಿರ್ಬೇಕು ನೀರಾವರಿ
ನೀರಾವರಿನ ಐ್ತಣ್ಣ ಅರ್ಧ ಒಣ ಬ್ಯಸಾಯಏನ ಐ್ತಣ್ಣ
ಹಾ ಹಾ ಒಥರ ಜಾಸ್ತಿ ಕಪಮಾನ ಐ್ತೆ.
ಹಾ ಕಪ್ಪ ಮಣ್ಣ ಆಯ್ತಣ್ಣ
ಹ್ಮ ನಮ್ಮ್ ಕಡೆ ಎಲ್ಲಿ ನೋಡಿದ್ರರು ಬರ್ರ ಕೆಂಪ ಮಣೆ ಕಪ್ಪು ಮಣೆ ಸಿಗದರು
ಹೌದು ಈ ಮೇಲ್ಗಡೆ ಹೋದಂಗೆಲ್ಲ ಹೆ.. ಚಿಕಕ್ಕಾಗದ ಕಪ್ ಮ
ಹ್ಮ್ ಇವಾಗ ನಮ್ ಕಡೆ ಬಂದ ನತ್ ಎಲ್ಲೇ ಒಂದಾಲ್ಕ ಎಕರೆ ಅಷ್ಟೇ ನ ಮೂೂರ ಕಪ್ಪಣ. ಅದ ಬುಟ್ಕುಡು ಉುಡುಕಿದ್ದಲ್ಲ ನೈನ್ಟಿ ನೈನ್ ಪರ್ಸೆಂಟ್ ಎಲ್ಲಟ ಕೆಪ್ ಮಣ್ಣಿದ ಹುಳ್ಕಿದ್ದಲ್ಲ ಸಾವಳ ಮಾನ.
ನಿಮ್ದನ ನಿಮ್ದನೆ ಯಾ. ಕೆಂಪ ಮಣ್ಣಾ ಅದ.
ಹಾ ನಮ್ಮದ್ರಗು ಕೆಂಪ ಮಣ್ಣ.
ಹ್ಮ
ಹ್ಮ ಕಪ್ಪಣ್ಣನೆ ಎಲ್ಲ ಸ್ವಲ್ಪ ಅದ್ರಾಗ ಸ್ವಲ್ಪ ಜೋಗು ಪ್ರವೇಶನ್ ಬರ್ತಲ್ಲ.
ಎಷ್ಟ ಎಕರೆ ಐತ. ಇತ್ತೆನೆ ಹೊಲಾ.
ನಮ್ಮೂದು ಮೂರ ಎಕರ ಅವ. ಬೆಟ್ಟ ಬೇಟಾನ ಮುಂಕ್ತೀನಿ ಅಂತೇಳಿ. ಅದರಾಗ ಒಂದು.... ಮೂರ್ ಎಕರೆ ಬುಟ್ಟಿಗೆ. ನ ಕಡರ್ದಕ್ರೀ ಮಡ್ಡಿ ಇದ್ದಂಗ ಆದ ನಟ್ಟ ಅಂತರ್ಲ್ಲ ಬರೆ. ಕಲ್ಲಗಳ ಇರುತ್ತೆ. ಹ
ಹಾ
ಹು ಟೋಟಲ್ ನಾಲ್ಕುಅಕತಿ ನಾಲ್ಕು ನಾಲ್ಕುವರೆ ಎಕರೆ ಇದ.
ಹಾ
ಏನ್ ಮಾಡಾಕತ್ತಿ.
ಎಲ್ಲಾ ಹತ್ತಿನೇ ಮಾಡ್ರಣ ಪೂರ ಹೊಲಾನ
ಹಾ ಎಲ್ಲ ಇತ್ನನೆ ನಮ್ ಆ್ರಿಗೆ ಬಾಯ್ಲಿ ಕೊಡ್ತೀವಿ ಅವ್ರ ಮಾಡ್ತಾರಲ್ಲ ನೋಡರಿ
ಹೌದಣ್ಣ
ನಾವೇನ ಹೋಗೋದು ಎಲ್ಲ ಅವರ
ಕಾಲೇಜ್ ಕೋತ್ರರ
ಹಾ ನಾನ್ ಡೇಲಿ ಕರೆಸ್ಬಹದು ನಮಗೆ
ಹ್ಮ
ಹ್ಮನ್ನ ಕ್ಯಾಲೇಜ ಪ ಬರ ಅಸೈನ್ಮೆಂಟ್ ಹೊಳೆಯ ಅಸೈನ್ಮೆಂಟ್ಗಳು ಬರುವ
ಹ್ಮ
ಹ ಸ ಪ್ರಿಪರೇಶನ್ಾಗ
ಈಗ ಈಗ ಫೈನಲ್ ಡಡಿಗ್ರಿಯಾ
ಹಾ ಫೈನಲ್ ಫೈನಲ್ ಹೋಗ ಅದರ
ಹಲೋ
ನೀಂದ ಎಕ್ಸಾಮ ಆವಾ ಹ ಹ ಹಾ ಬಿಿಯ ಬಿಿಯ ಒಂದೇ ಮಾಡ್ಬೇಕಕ್ ಬಿಟಿ ಹೋಗಲ್ಲ ಮುಗದ ಮಾಲ
ಹಾ ಇಲ್ಲಿ ಈ ಶಾಪುರಗಲ್ಲ ಬಿ ಎಡ್ ಕಾಲೇಜ್
ಇಲ್ಲ ಇಲ್ಲ ಇಲ್ಲ ಇಲ್ಲಿ ಹತ್ರದಾಗ ಎಲ್ಲಿರು ಅದಾವ ಬೇಡ್ ಕಾಲದು ಅಂದ್ರೆ ಅಷ್ಟ ಕ್ಾಲಿ ಕಲ್ಲಿ ಅಷ್ಟೆಲ್ಲ ಬೇರೆ ಕಡೆ ಆ ಕಡೆನ ಓದಬೇಕು ಅ ಬೇರೆ ಮಡೆ ಹ್ಮ್ ನಿಮ್ ಕಾಕ ಅವ್ರ ಮಂಡಿರಲ್ಲ ಆ ಕಡೆ ಹೋಗ್ಬೇಕಕ್ಂತನಿ
ಹ ಆ ಆಕಡೆ ಸ್ವಲ್ಪ ಎಜುಕೇಶನ್ ಚಲೋ ಆಐ್ತ.
ಹ್ಮ್ ಚಲೋದು ನಿಮ್ಮ್ ಕಾಕಾರ್ರ ಮುಗಿರ್ಬೇಕಲ್ಲ ಇವಾಗ ಬೇಡಡು ಏ ಎಸ್ರ್ಸೈತಿ
ಇನ್ನ ಐದ್ ತಿಂಗಗಳ ಐತ್ ಹ
ಯತ್ಯಂಗಾ
ಹಾ
ಹ್ಮ ಸ್ವಲ್ಪ ಮನೆ ಕಡೆಸಿಂದ ಕಾಳ ಬರಕ್ ಕುಂತ ನ ಆಮೇಲೆಸನೆ.
ಆಯ್ತಾ
ರಿ ಅತ್ತುನೇನ ಆಮ
ಆಯ್ತ ನಾ್